ಎನ್ ಚೇತು ಊಟ. ಹ ನಂದು ಇನ್ನ ಇಲ್ಲಪ್ಪ ಅದಕ್ಕೆ ಊಟ ಅವ್ ನಂದು ಈಗ ಜಸ್ಟ್ ಆಯಿತು ಊಟ ಅವಾಗ ಇನ್ನೂ ಊಟ ಮಾಡಿರಿಲ್ಲ ಅದಕ್ಕೆ ಕಟ್ ಮಾಡಿದ್ದು ಪೋನು. ಅದೇ ಟ್ರಿಪನ್ ಮಾತಾಡ್ತಿದ್ವಿ ಮತ್ತೆ.
ಅದೆ ಸಡನ್ ಆಗಿ ಕಟ್ಟಾಯ್ತು ಅದೆ ಹಚ್ತನ್ಬಿಡು ಅಂದ್ ಬಿಡ ಅಂತ ನನ್
ಇಲ್ಲ ಮ ಮನ್ಯಕ್ ಕರುದ್ರಾ.
ಹೌದೆನ.
ಅದಕ್ಕೆ ಹ್ಮ ಊಟಕ್ಕೆ ಹೋಗಿದ್ದು ಊಟ ಮಾಡ್ದ ಇವಾಗ ಹಚ್ಚಿದ್ ನೋಡ್ ನಿಂಗೆ. ನಿಂದು ಊಟ ಆಗಿಲ್ಲ ಇನ್ನ.
ಇನ್ನ ಇಲ್ಲ ಮಾಡ್ಬೇಕು ಒ ಅವ್ನು ನಮ್ ಫ್ರೆಂಡ್ ಹೊರಗ್ ಹೋಗ್ಯನ.
ಹ್ಮ್
ಅವ್ನ್ ಬಂದ ಮೇಲೆ ಹೋಗ್ಬೇಕು ನೋಡಿ ಊಟಕ್ಕ
ಹಾ ಹೌದನಾ ನರಿ ಟೈಮ್ ಆಯ್ತಾ
ಹ್ಮ್ ಮಾಡ್ಬೇಕ ಅದ್ರೆ ಇವಾಗ ರೂಮ್ಗೆ ಚಪಾತಿ ಮತ್ತೆ ತತ್ತಿ ಕೊಟ್ರ
ಹ್ಮ್
ಹ್ಮ್ ಅವ್ನು ಬಂದ ನೀವಾಗ ಹೋಗ್ಬೇಕಕ್ ನೋಡ ಊಟಟ
ಹ್ಮ್ ಮತ್ತ ಅದೇ ಟ್ರಿಪ್ ಇಂದು ಏನಂದ್ರೆ ಅದು ನಾ ಹ ಎಷ್ಟ್ ಜನ ಅಂದ್ರೆ ಒಂದ್ ಇಪ್ಪತ್ತು ಇಪ್ಪತ್ತು ಜನ ಅಷ್ಟೇ ಹೋಗಮೀ ಹೇನ್ ಎಕ್ಸ್ಟ್ರಾ ಆದ್ರೆ ಮತ್ತೆ ಇ ಮಾಡಮ್ರಿ ಸ್ಪೋರ್ಟ್ಸ್ ಗಿಡ್ಸ್ ಅಡಸುಮರ ಫಂಕ್ಷನ್ ಮಾಡ್ಬೇಕಾರ ಫಂಕ್ಷನ್ ಮುಮೆಂಟ್ ಅಲ್ಲಿ ಸ್ಪೋರ್ಟ್ಸ್ ಗಿಟ್ಸ್ ಅಡಸ್ಮರಿ
ಹ್ಮ್
ಆಡ್ಸಿ ಬೇಕ್ರ ಅವ್ರು ಎಷ್ಟು ಜನರು ಬರ್ಲಿ ಅವಾಗ ಟ್ರಿಪ್ಗೆ ಅಂದ್ರೆ ನಮ್ಗೆ ಎಷ್ಟು ಜನ ಕ್ಲೋಸ್ ಇರ್ತಾರೆ ಅಷ್ಟು ಎಷ್ಟು ಜನ ಕರ್ಕೊಂಡ್ ಹೋಗಮ್ಮ ಅವ್ರರು ಬಗಾರ ಸ್ಪೋರ್ಟ್ಸ ಫಂಕ್ಷನ್ ಗೆ ಅರವತ್ತಲ್ಲಾ ಎಂಬತ್ತ್ತು ಜನ ಬರಲಿ ಅವ್ರು
ಹ ಅಲ್ಲ ಅಷ್ಟು ಜನ ಆದ್ರೆ ಹ ಅಷ್ಟು ಜನ ಆದ್ರ ನಡತೇತಿ ಪಫಂಕ್ಷನ್
ನಾ ಇನ್ನುೂ ಜನ ಜಾಸ್ತಿ ಇದ್ರೆ ಇನ್ನುೂ ಚಲೋ ಆಗ್ತೂತು ಅದು ಫಂಕ್ಷನ್ನು ಸ್ಪೋರ್ಟ್ಸ್ ಎಲ್ಲ ಹ್ಮ್ ಹ್ಮ್ ಅದ ಹ್ಮ ಹಾ ಅಲ್ಲ ಮಾಡುನರಿ
ಹ್ಮ್ ಅದ ಅವತ್ತು ಜನ ಮೇಲೆ ಆದಂದ್ರೆ ಏ ಚಲೋ ಆಯ್ತಲ್ ಮತ್ತೆ ಲಾಸ್ಟ್ ಮೂವಿ ಬ್ ಮತ್ತತ್ ಫೋಟೋ ಎಲ್ಲ ತಕೊಂಡು ಬಂದಿತ್ತಲ್ಲಾ
ಆದ್ರೆ ಒಂದ್ ಸ್ವಲ್ಪ ಇದು ಅರಾಮನೆ ನಕ್ಷತ್ರ ಹೋಟೆಲನ ಅದು ಸ್ವಲ್ಪ ಜಾಸ್ತಿ ಅಮೌಂಟ್ ಇರ್ಲಿ ಏನ್ ಆಗಲ್ಲ ಅ ಮತ್ ಐತಿ ಯಕಂದ್ರೆ
ಸತಿ ಲಾಸ್ಟ್ ಟೈಮ್ ಅಷ್ಟು ನಾಲ್ಕನೂರು ಹಾಕಿದ್ವಾ
ಹ್ಮ್ ಈ ಟೈಮ್ಂದ್ ನೂರು ಜಾಸ್ತಿ ಹಾಕಣ
ನೂರ್ ಜಾಸ್ತಿ ನೂರೂ ಐವತುರೂಪೈ ಜಾಸ್ತಿ ಜ ಹಾಕಿದ್ ನಂತ್ರ ಅದ ಬರ್ ಜಾಸ್ತಿ ಹಾಕಿದ್ ನಂತ ಬರ್ತ ಮಾಡ ಮತ್ತೆ ಇದು ಲಾಸ್ಟ್ ವರ್ಷ ಎಲ್ಲ
ಹ್ಮ್
ಅದ್ಕ ಬರ್ಜರಿ ಆಗಿ ಬರ್ಜರಿ ಆಗಿ ಮುಗಿಸ ಕೊಡಣ
ಹ್ಮ್ ಬೇಗ ಸ್ಪೋರ್ಟ್ಸ್ ಕ್ರಿಕೆಟ್ ಗಿಕಟ್ ಆಡ್ಸಾಕ್ ಬರ್ತಾ ಆಡ್ಸ ಹ್ಮ್ ಒಟ್ಟು ಯಾಕೆ ಯವ ಟೀಮ್ ಗೆಲಥೈತಿ ಆಟಿ ಮೆಡಲ್ ಕೊಡಮ್ಮ ಈ ಸರಿ ಏ ಇದನ್ ಕೊಡಮ್ಮ ಕಪ್ಪ ಕಪ್ಪ ತ ಏನ್ ಮಾಡ್ತಾರಪ್ಪ ಅವರು ಮೆಡಲ್ ಕೊಡ ಅನ್ಸ ಕಪ್ಪು ಎಲ್ಲಿ ಇಡ್ತಾರೆ ಅವರು ತಗೊಂಡು ಯಾರು ಮತ್ತೆ ಹ್ಮ್ ಇವ್ನು ಕ್ಯಾಪ್ಟನ್ ಮನೆಗೋಯದ್ರೆ ಮತ್ತೆ ಅವ್ರು ಪ್ಲೇಯರ್ಸ್ಗೆಲ್ಲ ಸಿ ಬರ್ತತ್ ನೋಡ ಆಮೇಲೆ ಪ ಇವ್ನ ಒಬ್ನಿಗೆ ಕೊಟ್ರಲ್ಲ ಅಂತ ಮಿಡಲ್ ಮಾಡಮ್ಮ
ಮೇಡಲ ಎಲ್ಲ ಗೆದತಾರ ಎಲ್ಲರಿಗೂ
ಮೆಡಲ್ ಕೊಡಂತ
ಹ್ಮ್ ಗದ್ದೆರಗೆ ಅವ ಅವ ಟೀಮ್ನಾಗ ಎಷ್ಟ್ ಏನದಾರ ಮೆಡಲ್ ಕೊಟ್ಟೀವ ಅಂದ್ರ ಗೆದ್ದರೋರ್ಗೆ ಅಷ್ಟೇ ಕೊಟ್ಟಿಲ್ಲ ಅಲ್ಲ ಅಂದ್ರೆ ಗೆದ್ದರ ವರ್ಷ್ರಿಗೆ ಕೊಟ್ಟಿಲ್ಲ ನಾವು ಕ್ಯಾಪ್ಟನ್ಗೆ ಅಷ್ಟೇ ಕೊಟ್ಟ ಿ ರೋದಲ್ಲ
ಹಾ ಮೇಡಲಲ್ಲ ಅವಾಗ
ಹ್ಮ್
ಈ ಟೈಮ್ ಮೆಡಲ್ ಎಲ್ಲರಿಗೂ ಕೊಡ ಇದು ಟೀಮ ಗೆಲ್ಲಿ ಇರ್ತಲ್ಲ ಎಲ್ಲರಿಗೂ ಮೆಡಲ್ ಕೊಡಮ್ಮ ಇದು ಕ್ಯಾಪ್ಟನ್ಗೆ ಗ್ರೀನ್ ಕೊಡಮ್ಮ ಕ್ಯಾಪ್ಟನಿವಲ್ಪ ಸ್ಪೆಷಲ್ ಇರ್ಲಿ ಗ್ರೀನ್ ಕೊಡಮ ಮಿಿದಿದ್ದ ಎಲ್ಲಾರ್ಗ ಎಲ್ಲೋ ಕೊಡ ಅಲ ಹ್ಮ್ ಅಂದ್ರೆ ಇದಾಗತ್ತಾ
ಪೋಜಿ ಆುತ್ತೆ ಎಲ್ಲ ಬಿಟ್ಟು ಬೇರೆ ಯಾವ್ದರು ನೋಡ್
ಎಲ್ ಅಪೋಸಿಟ್ ಆಗುತ್ತ ಅಂದ್ರೆ ಏನ್ ಮಾಡಕ್ ಆಗಲ್ ಮತ್ತೆ ಅದೇ ಕೊಡ್ಬೇಕು ಮತ್ತೆ ಪ್ಲೇರ್ಸ್ಲ್ಲ ಮತ್ತೆ ಗ್ರೀನ್ ಅಂದ್ರೆ ಮತ್ತೆ ಇದು ಮೇನ್
ಹೌದಾ ನೋಡೋಣ ನೋಡಣ ಅವಾಗ ಅವ ಕಲರ್ ಅವಡಿಸ
ಹ್ಮ್ ಅವಾಗ ನೋಡಮ್ಮ ಇಲ್ಲೋಗ ಆರ್ಸಮ್ಮ ಅಂತ ಈಗ ಇದು ಟಿಪ್ಪಿಂಗ ಮಾತಾಡ್ಬೇಕು ಅಷ್ಟೇ
ಹಾ ಹ್ಞ ಫಸ್ಟ್ ಟ್ರಿಪ್ ಮುಕ್ಸಿಕಣಾಮಾ
ಹ್ಮ್ ಅದೇ ತಪ್ಪಿಂದ ಎಲ್ಲಾರು ಬಂದ್ರೆ ಚೆನ್ನಾಗಿರುತ್ತಲ ಒಂದ್ ಇಪ್ಪತ್ತು ಜನ ಆದ್ರೆ
ಇಪ್ಪತ್ತು ಜನ ಆದ್ರ ಬಮ್ಮ ಮಸ್ತ್ ಅಂದ್ರ ನಾವು ಹೋಗಿದ್ವಿಲ್ಲಾ ಹೆಂಗ ಇಂತಂದ್ರ ಐದ್ ಐದ್ ದಿನ ಹೋಗಿದ್ದೀವಿ ನಾವು
ಹ್ಮ್
ಐದ್ ದಿನ ಹೋಗಿ ಐದ್ ದಿನ ಹೋಗಿದ್ದೀವಿ ಮಸ್ತ್ ಮಸ್ತ್ ಹ್ಮ್ ನಮ್ಮ ಫ್ಯಾಮ್ಲಿನ
ಹ್ಮ್ ಹ್ಮ್ ಹ್ಮ್ ಫ್ಯಾಮಿಲಿ ಜೊತೆ ಹ ಹ್ಮ್
ಟಿ ಟಿ ಗಡಿ ತಗೊಂಡ ಹೋಗಿದ್ ಒಂಬತ್ ಜನೇ ನ ಹ ಜನ ಹೋಗಿದ್ ಅಷ್ಟೇ
ಎಷ್ಟು ಖರ್ಚಾಗಿತ್ತು
ಒಬ್ರಿಗೆ ಒಬ್ರಿಗೆ ಮೂರರುವರೆ ಸಾವಿರ ಆಯ್ತು
ನಿಮ್ದೆಲ್ಲಾ ಊಟ ಗಿಟ ಎಲ್ಲಾ ಖರ್ಚಾ
ಹ್ಮ್ ಊಟದು ಬಂತು ಮತ್ತೆ ಗಾಡಿದು ಬಂತು ಹ್ಮ ಮೂರು ಮೂರವರಿ ಆತ ತರ ಬಂತ ಮತ್ತೆ ನಾವು ಇಪ್ಪತ್ ಜನ ಅಂತೀವಿ
ಹ್ಮ್ ಕಡಿಮೆ ಬರುತ್ತೆ ನಮ್ದು
ಹ್ಮ್ ಇನ್ನುೂ ಕಡಿಮೆ ಬರುತ್ತಾ ಮೂರ್ ಸಾವಿರ ಆಗ್ಬಹುದುುದ ಇಲ್ಲ ಮೂ ಮೂರ್ ಸಾವಿರ ಲ್ಲ ಮೂವರೆ ಅಷ್ಟ ಆಗ್ಬೋದು ಅನ್ಸುತ್ತ ನನಗ ಮೂರವರಿ ಆಗ್ಲಿ ಮೂರವರ ಇಸ್ಕ ಮ ಯಂದ್ರ ಮೂವರೆ ಇಸ್ಕೊಂಡ ಅಂದ್ರ ಬೇಕ ಉಳ್ದ್ರ ಅಮೌಂಟ್
ಹ್ಮ್
ಅದ ಏನ್ ಡಿೈಡ್ ಆಗುತ್ತತ ಡಿವೈಡ್ ಮಾಡ್ಬೇಕಾದ್ರೆ ಅವಿಗೆ ವಾಪಸ್ಡಕ್ ಬತಾವ ಉಳಿದ್ರ ಅಮೌಟ್ ಇಲ್ಲಾಂದ್ರೆ ಮತ್ ಜಾಸ್ತಿ ಇನೊಂದು ದಿನ ಹೋಗ್ಬೇಕಕ್ ಬರ್ತದ್ರ ಗ
ಏ ಉಳಿದ್ರ ಉಳುದ್ರ ಟೆನ್ಷನ್ ದಾನದ್ ಬೇಡ ಉಳಿದ್ರ ಅದೇ ಅಮೌಂಟ್ ನಾ ಇದಕ್ಹಕ್ ಬಿಡ ಮ ಏನ ಫಂಕ್ಷನ್ ಆಕ್ಬಿಡಮ್ಮ ಮತ್ತೆ ಫಂಕ್ಷನ್ ಮಾಡಿ ಉಳಿದು ಫಂಕ್ಷನ್ ಮಾಡಿ ಉಳಿದರುನು ಏನ್ ಮಾಡಣ ಹೇಳ ಫಂಕ್ಷನ್ ಮಾಡಿ ಉಳಿದ್ನು ಪಾರ್ಟಿ ಮಾಡ್ಬಿಡಂಬ್ರಿ ಆಯ್ತಲ್ಲಾ ನಾವು ಸ್ವಲ್ ಜಾಸ್ತಿನೇ ಹೇಬೇಕ ಅಮೌಂಟ್ ಯಕಂದ್ರ ಉದ್ರೆ ಉಳಿತೈತಿ
ಹ್ಮ್ ಇನ್ ಕಡಿಮೆ ಇತ್ತ ಅಂದ್ರೆ ಮತ್ತೆ ಜಲ್ದಿ ಕೊಡೋದಿಲ್ಲ ಅವ್ರು ನೋಡಿದಿಲ್ಲ ಮತ್ತೆ ಇದಕ್ ನಾವು ಒನ್ ಟ್ರಿಗೆಗೆ ಹ್ಬೇಕಾದ್ರ ನೂರು ರೂಪಾಯಿಷ್ಟು
ಹ್ಮ್ ನೂರು ರೂಪಾಯಿಕ್ಷ ಜಾಸ್ತಿ ಬಂದಿತ್ತು ಹಾ ಕಡಿಮೆ ಕಡಿಮೆ ಬಂದಿತ್ತು ಕೊಡ್ಲಿಲ್ಲ ಅವರು ಹ ನಾವೇ ಕೈಲಿ ಹಾಕ ಕೊಟ್ಟಿವವಿ
ಹ್ಮ್ ಮತ್ತ ಅದೇ ಆತರ ಆಗ್ಬಾರ್ದ ನೂರಲ್ಲದ ನೂರಲ್ ಇನ್ನೂ ಏನ ನೂರು ರೂಪಾಯಿ ಜಾಸ್ತಿ ಇಸ್ಕೊಂಡ ಮಾಡಡಮ್ ಅಂತ ಬಟ್ ಜಾಸ್ತಿ ಇಸ್ಕೊಬೇಕು ನೋಡ್ರ
ಹ್ಮ್ ಅದ ಹ್ಮ್ ಕೆಮ್ ಮ್ಯಾನೇಜ್ ಮಾಡೋದಪ್ಪ ಅಷ್ಟೊಂದು ದುಡ್ಡು
ಹ್ಮ್ ನಾ ಮಾಡ್ಬೇಕು
ಮೂರವರೆ ಮೂರುವರೆ ಅಂದ್ರೆ ಎಷ್ಟ ಆಗುತ್ತ ಅಂತ ಮಾಡಿ ಯಪ್ಪು
ಎಷ್ಟು ಒಂದ ಇಪ್ಪತ್ತು ಜನಕ್ಕೆ ಎಷ್ಟ ಆಗ್ಬೋುದು
ಅ ಜನಕ್ಕೆ ಎಷ್ಟ ಆಗತ್ತನಪಾ ಕ್ಯಾಲ್ಸ ಮಾಡಿದ್ರೆ ಗೊತ್ತಾಗ್ತಿತದ
ಹಾ
ಕಾಲೇಜ್ ಬರ್ತವಲ್ಲ ಅಲ್ಲಿ ಕೆಲ್ಸ ಮಾಡನ್ ಬಿಡು ಸಮ್ಮ ವಿಚಾರ ಮಾಡನ್ ಅಲ್ಲ
ನಿಮ್ದ ಮೈಂಡ್ ಒಳ ಪ್ಲೇಸ್ ಯಾವ್ ಕಡೆ ಹೋಗ್ಬೇಕಂತ
ಹಂಗೆನ ಬಾಳ ಶೃಂಗೇರಿ ಮತ್ತೆ ಇದು ಯಾವ್ದದ ಒಂದು ಕುಕೇ ಸುಬ್ರಮಣ್ಯ
ಮ
ಅಂದ್ರೆ ಎಲ್ಲಿ ಹೋಗೋದು ಬೀಚ್ ಅಂದ್ರೆ ಕಡೆ ಹೋಗದು
ಬೀಚು ಮಲ್ಪೆ ಬರುತ್ತಾ ಮುರುಡೇಶ್ವರ ಬರುತ್ತಾ
ಹಾ ಮುರುಡೇಶ್ವರ ಹ ಹಿಂಗ ಹೋಗ ಅಲ್ಲ ಬೀಚ್ ಕಡೆ ಸ್ವಲ್ಪ ಜಾಸ್ತಿ ಹೋಗ್ಬೇಕು ನಾವ್ ಬೀಚ್ ಕ ಸ್ವಲ್ ಎಂಜಾಯ್ಮೆಂಟ್ಗೆ ನೋರೆ
ಎಂಜಾಯ್ಮೆಂಟ್ ಇರ್ತೈತಿ ಇವ ಮಳೆಗಾಲಲ್ಲಾ ಮಳೆ ಮ ಬಾಳ ಇದಸ್ ಕಡೆ ಬಿಡಂಗಿಲ್ಲ
ಹ್ಮ್
ಮೊನ್ನೆ ನಿವಸ ಬಂದಿತ್ತು ಬೀಚ್ ಅಲ್ಲಿ ಬಿಳ್ತಿಲ್ಲ ಅಂತ ಅಂದ
ಹೌದಾ
ಹಾ ಮುರುಡೇಶ್ವರ ಬಿಡ್ತಾರ
ಇಲ್ಲಾಂದ್ರೆ ಮುಡೇಶ್ವರ ನಮಗೆ ಹೋಗಬಡಮ್ ನಾವು ಧರ್ಮಸ್ಥಳ ಧರ್ಮಸ್ಥಳ ಹೋಗಮ್ರ ಅಳ
ಏ ಧರ್ಮಸ್ಥಳ ಹೋಗಂದ್ರ ಅಪ್ಪ ಮೇನ್ ಅದೇ
ಅದೇ ಮೇನಲ್ಲ ಹ್ಮ ಧರ್ಮಸ್ಥಳ ಮತ್ತೆ ಚಾಮುಂಡಿ ಬೆಟ್ಟದಿಂದ ಬ್ಯಾಡ ಅನ್ಸುತ್ತೆ
ಸ ಚಾಮುಂಡಿ ಬಬೆಟ್ಟ ಲಾಂಗ್ ಆಗುತ್ತತ್ ಮತ್ತೆ ಹ ಮತ್ತೆ ಒಬ್ಬೊಬ್ಬ್ರ ನಾಲ್ಕು ನಾಲ್ಕ ರಿ ಬೇಕಾಗುತ್ತಾ
ಹ್ಮ್
ಹ್ಮ್
ಅ ಇ ಕಡೆ ನತ ತಲ್ಕಂಬರ ಈಗ ಮೈಸೂರೆಲ್ಲ ಸುತ್ತಾಡ್ಕೊ ಸುತ್ತಾಡ್ಕೊ ಬರ್ಬೇಕಂದ್ರ ಅನ್ಸುತ್ತ
ಬೇಕಪ್ಪ ಸ್ವಲ್ಪ ದೂರ ಆಗ್ತಿತ್ತಲ್ಲಾ ನೋಡ ಪ್ಲೇಸ್ ಯಾವ್ದ ಯಾವ್ದ್ ಐತಿ ಎಲ್ಲಾ ಕವರ್ ಮಾಡಮ್ಮ ಅಂತ ಹ್ಮ್ ಲಾಸ್ಟ್ ಟೈಮ್ ಸ್ವಲ್ಪ ದೂರ್ ದೂರ ಆಗ್ಬಿ ನಮ್ದ ಸ್ವಲ್ಪಮೌಟ್ ಜಸ್ತಿ ಆಯ್ ಪಲೇ ಕಮ ಆಯತ ನ್ದು ಅಮೌಂಟ್ ಕಡಿಮೆ ಆಗ್ಬೇಕು ಪ್ಲೇಸ್ ಆಗ್ಬೇಕ ನಮ್ಗೆ ಅಂದ್ರೆ ಹತ್ರ ಹತ್ರ ಇರ್ಬೇಕ ನಮ್ಗೆ ಹಂಗ ಅಂತ ಆ ಕಡೆ ಹುಡುಕ್ಬೇಕು ನಾವು
ಸ್ಟಾರ್ಟಿಂಗು ಒಂದ ಏನ್ ಮಾಡಡಮ್ಮ ನಾವು ಪಿ ಯುಸ ಅಲ್ಲಿ ಹೋದಾಗ ಏನ್ ಮಾಡಿದ್ವಿ ಫಸ್ಟ್. ಒಂದು ನದಿ ಹತ್ರ.
ಹ್ಮ್.
ನದಿ ಹತ್ರ ಜಲಕ ಮಾಡಿ ಅಲ್ಲಿ ಬೆಳಿಗ್ಗೆ ಟಿಫಿನ್ ಮಾಡಕೊಂಡು ಹೋಗ್ಬೇಕು ಅಂದ್ರೆ ನಾವು ಪಿ ಯು ಸಿ ಯಲ್ಲಿ ಇದ್ದಾಗ ಏನ್ ಮಾಡಿದವಿ ಶಸ್ತ್ರ. ಲಿಂಗ ಅಂತ ಐತಿ.
ಹು.
ಶಾಸ್ತ್ರಲಿಂಗ ಅಂತಂದು ಅಲ್ಲಿ ಹೋದ್ನೆ ಅಂದ್ರ. ಅಲ್ಲಿ ಒಂದು ಸಹಸ್ರ ಲಿಂಗದ್ದು ನದಿ ಐತಿ ಆ ನದಿಯ ಒಳಗೆ ಎಲ್ಲರೂ ಫ್ರೆಶ್ಫ್ ಆಗಿ ಜಳಕ ಗಿಳಕ ಮಾಡಿ.
ಹು.
ಅಲ್ಲೇ ಟಿಫಿನ್ ಮಾಡ್ಕೊಂಡು ನಾವು ಅಡ್ಗೆ ತಗೊಂಡ್ ರೇಷೆನ್ನ್ ಏನು ತೊಗೊಂಡ್ ಹೋಗಿರ್ತೀವಲ್ಲ.
ಹು ನೀವ್ ರೆಷನ್ ತಗೊಂಡ್ ಹೋಗಿದ್ರ ಏನು ಹೊರಗ್ ಮಾಡಿದ್ರು ಊಟ.
ಪಿ ಯು ಸಿ ಯಿಂದ ಹೋಗಿದ್ಲ ಟ್ರಿಪ್ ರೇಷನ್ ತಗೊಂಡು ಹೋಗಿದ್ದಿಂದ.
ಎಲ್ ಮಾಡ್ಕೊಂತಿದ್ರರದು ಗಾಡಿಯಾಗ ಮಾಡ್ಕಂತಿದ್ರಾ ಏನ ಹೊರಗೆಲ್ಲಾರ ಆಲ್ಟ್ ಆಗ್ತಿದ್ರಾ.
ಅಲ್ಲೇ ಎಲ್ಲದ್ರೂಲ್ಲ ಬಸ್ಸ ಅಲ್ಲಿ ರೋಡ್ ಸೈಡ್ ಇರ್ತೈತಲ್ಲ. ಚೆನ್ನಾಗಿರೋ ಪ್ಲೇಸ ಅಲ್ಲಿ ಆರಾಮು ನಿತ್ಕೊಂಡು. ತಗೊಂಡು ನೆಳ ಏನ್ ಇರ್ತೈತಲ್ಲ.
ಹು.
ಅಲ್ಲಿ ಇದಕೊಂಡು ಅಲ್ಲೇ ಅಡಗೆ ಮಾಡ. ಕೊಂಡ ಊಟ ನಾಷ್ಟ ಇಷ್ಟ ಎಲ್ಲ ಮಾಡ್ಕೊಂಡು ಅತ್ತ ಮತ್ತ. ಮತ್ತೆ ಸಿರ್ಸಿ ಹೋಗಿದ್ದು ನಾವು ಸಹಸ್ರ ಲೀಗದಿಂದ ಸಿರ್ಸಿಗೆ ಹೋಗಿ.
ಹೌದ್ ಸಿರ್ಸಿಗೆ ಹೋಗ್ ರೋಟ್ ನೀನ್ ನೀವ ಹೋಗಿ ಅಲ್ಲ ನೋಡ್ ನ ನಿನ್ ಗೊತ್ತೈತಲ್ಲ ನೀನ್. ಸೆಲೆಕ್ಟ್ ಮಾಡಬಿಡು ಪ್ಲೇಸಸ್ ಎಲ್ಲಾ ಅಲ್ಲಾ.
ಮಂಕಿ. ಪ್ಲೇಸಸ್ ಸೆಲೆಕ್ಟ್ ಮಾಡಕಿಂತ ಇವ್ರು ಗಾಡಿ ಬುಕ್ ಮಾಡತ್ತಿ ನೋಡ.
ಹು.
ಅವ್ರ ಕಡೆನ ಇರ್ತಾವ ಪ್ಲೇಸ್.
ಯವರು ಸ್ವಲ್ಪ ದೂರ್ ದೂರ ಅಡ್ಡಡಸ್ ಬಿಡ್ತಾರ ಅವರು ಅಮೌಂಟ್ ಜಾಸ್ತಿ ಬೇಕಲ್ಲ ಅವ್ರಿಗೆ. ಲಾಸ್ಟ್ ಟೈಮ್ ನೋಡಿದಿಲ್ಲ ಹೆಂಗ ಎಲ್ಲೆಲ್ಲಿ ಕರ್ಕೊಂಡ್ ಹೋಗ್ ಬಂದ ಎಲ್ಲ ಗೊತ್ತ ನೀವ. ಅಕಡಿಂದ ಬಿಟ್ರು ನೀವ್ ಇ ಕಡಿಂದ ಉಡ್ಸಿದ್ರು ಅಂತನತ. ಆತ ಜಾಸ್ತಿ ಮಾಡಿದ್ದ ಹ ನಮ್ಗೆ. ಬಿಸಾಕ್ಕಬಿಟ್ಟದ ಹು ಹು ಅವರು ಹೆಂಗ ಅವರು ಮತ್ತೆ. ಅವರು ಅವರ್ ಲಾಸ್ ಮಾಡಕೊಂತಾರನು. ಕಡಿಂದ ಹೋಗರು ಹಿಂಗ ಹೋಗರು ಹಂಗೋಗರು ಅ ಹೇಳ್ತಾರ ಏನ್ರು ಇಲ್ಲ ಹಿಂಗ ಹೋಗಬೇಕು ಹಂಗ. ಚೆನ್ನಾಗಿರುತ್ತೆ ಅಂತ ಹೇಳ್ತಾರ ಅವರು ಒಟ್ಟ ಅವ್ರಗ್ ಲಾಭಆಗುವಂಗ ಮಾಡ್ಕೊಂತಾರ ನಮಗ ಏನಪ್ಪಾ ಅಂದ್ರೆ.
ಹತ್ರ ಇರೋ ಯಾವದ ನೋಡು ಅವ ನೋ.
ಹು.
ಅವನ್ ನೋಟ್ ಮಾಡ್ಬೇಕು ಫಸ್ಟ್.
ಹು ನೋಟ್ ಮಾಡ್ಕೊಂಕೇಬಂದ ನಾವು ನೋಟ್ ಮಾಡ್ಕಂದು ಅತ್ತಗ ಹೇಳ್ಬೇಕು.
ಅವ್ರ ಹಿಂಗ ಹಂಗ ಅಂತಾರ ಇಲ್ಲಣ್ಣನ್ ಹಿಂಗ ಹೊಡಿ ಅಂತ ನಾವ್ ಆ. ಹಠ ಹಿಡಿಬೇಕಂದ್ರ ಅವ ಹೊಡಿತಾರ ಅವರು ಅವಾಗ.
ಹು ಏ ಬ್ಯಾಡ ದೂರ ಆಗುತ್ತೋ ಹಿಂಗ ಅಂತರ ಅವರು ಇಲ್ಲಣ್ಣ ನಮಗ ದೂರ್ ಬ್ಯಾಡ ಹಿಂಗ್. ಹಿಂಗೆ ಬಿಡ ಅಂತ ಹೇಳ್ಬೇಕು.
ಇವಾಗ ಎಲ್ಲಿ.
ನೋಡಲ್ಲಿ. ಲಾಸ್ಟ್ ಟೈಮ್ ನೋಡು ಹೋಗಿದ್ದಾರಿಗೆ ಬಂದೀವು ಮತ್ತೆ ನಾವು. ಹೋಗಿದ್ದಾರಿಗೆ ಬಂದುಷ್.
ಎಷ್ಟು ನೂರ್ ಕಿಲೋಮೀಟ್ರ ನೂರ್ ಕಿಲೋಮೀಟ್ರ ಹಿಂಗ ಹಿ್ ಎರಡ್ನೂ ಕಿಲೋಮೀಟ್ರ್
ಎರಡುನೂ ಕಿಲೋಮೀಟರ್ ಜಾಸ್ತಿ ಆಿಬಿುತ್ತೆ ಅೇ
ಹ್ಮ್ ಎಷ್ಟ ಆಯ್ತು ಎಡ್ನೂ ಕಿೋಮೀಟರ್ ಅಂದೆ
ಹ್ಮ್ ಮತ್ತೆ ಎಷ್ಟು ಹದ್ಿನೆಂಟು ರೂಪಾಯಿ ಕೊಟ್ಟಿತ್ತಾರಲ್ಲ ಅವಾಗ ಕಿಲೋಮೀಟ್ರಿಗೆ ಅಂತ ಜಾಸ್ತ
ಹತ್ತು ರೂಪಾಯಿ ಅಂದ್ರೂನು ಎರಡು ಸಾವಿರ ಬತ್ತ ನ ಮತ್ತೆ ಹ್ಮ ಎರಡ್ ಸಾವಿರದ ಆರ್ನೂರು ಆಯತಿದೆ
ಹ್ಮ್
ಇ ಎರಡ್ ಸಾವಿದ ಆರ್ೂರು ರೂಪಾಯ ಆಯ್ ಮತ್ ಅಂದ್ರ ಸ್ವಲ್ಪ ಜಸ್ಿನ ಆಗ್ತಿತ್
ಹ್ಮ್ ಇವಾಗ ಏನ್ ಮಾಡ್ತಾರ ಗೊತ್ತ ಈಗಾದ ಈ ಧರ್ಮಸ್ಥಳದಿಂದ ಸೌತಡಗೆ ಗಣೇಶ ಗೊತ್ತಲ್ಲಾ
ಸತರ್ಕ ಗಣೇಶ ಹಂತತ್ರದ ಹಿತ ಹದಿನೈದುಕ್ಕೆ ಕಿಲೋಮೀಟರ್ ಏ ಧರ್ಮಸ್ಥಳ ಇದ್ರಿಂದ ಅದಕ್ಕೆ ಸುತ್ತಾಗುತ್ತ ಅಂತ ಹೇಳ್ಬಿಡ್ತಾರೆ ನಾನನ್ ಟೈಮ್
ಹ್ಮ್ ಹೌತದ ನೋಡ ಮಂತ ಹ್ಮ ಹ್ಮ ಸರಿದಾ
ಹಾ ಸರಿ ಸರಿ ನೋಡೋ ಮತ್ತ ಹಚ್ ಹಾ ಸರಿ ಬಾಯ್
ಹ್ಮ